ಹಲೋ
ಹಾ ಹೇಳು ಎನೊ ಹೇಳ
ಹಾ ಹಗೆಲ್ಲ ಆತ ಅನ್್ರ ನನ್ಗೆ
ಹ್ಮ
ಅದಕ್ಕೆ ನಂಗ ಅನ್ಸ್ತಿ ಅವ್ ನನ್ ಅವ್ನ್ ಯಾವ ಇನ್ಟ್ಕನಲ್ ಕಾ ಮಾಡಿದ ಅಂದ್ರ ಅವ್ನಗ ಒಂದ್ ರೀಸನ್ ಬೇಕಿತ್ತು ನಾವ್ ಏ ಮಾತಾಡಿದೀವಿ ಅಂತ ನಮ್ ಜೊತೆ ಮಾತಾಡ್ಬೇಕು ನಮ್ ಜೊತೆ ಫ್ರೆಂಡ್ಶಿಪ್ ಬಳಸ್ಬೇಕ ಅಂತ ಒ್ ಕಾಲ್ ಮಾಡಿಲ್ಲ ಅವ್ ನ್ ಜೊತೆ ಅವತ್ ಮಾತಾಡಿಲ್ಲ
ಬಟ್ ನಾವ ಅವ್ನಾವ ಎಷ್ಟು ಮಾತಾಡಿದ್ವಿ ಎ್ ಅವನು ಅ ಅಷ್ಟು ಅರ್ಥ ಮಾಡ್ಕೊಂಡಿಲ್ವ ಫಸ್ಟ್ ಫ್ರೆಂಡ್ ಆದವರು ಏನೇನೋ ಆಯ್ತು ಅದಕ್ಕೋಸ್ಕರ ನಮ ಪಾಡಿ ಈ ನಾವಿದ್ವಿ ಅದು ಅರ್ಥ ಮಾಡ್ಕೊಂಡ ಇರೋಷ್ಟು ಫ್ರೆಂಡ್ ಅವ್ನು ಅವನ್ವಾಗ ಏನ ಅವನ್ಗ ಏನಾದ್ ಬೇಕ ತಕ್ಷಣ ಹೇಳ್ತಿದ್ವಿ ಮಾಡ್ಕೊಡ್ತಿದ್ವಿ ಕೇಳ್ದಾಗೆಲ್ಲ ನಮ್ಮ ನಮ್ಮ್ ಮನೇಲ್ಲೇ ಕಷ್ಟಗಳಿದ್ವು ಫ್ರೆಂಡ್ ಅವರು ಅಷ್ಟೆಲ್ಲ ರಿಚ್ ಇದ್ರು ಅವ್ರ ಮನೇಲಿ ಅದ್ ನ ಅವನ್ ಗೊತ್ತಿಲ್ಲ ಹೆಿಂಗೆ ಏನು ಇತ್ತ ಅಂತ ಅವ್ನ ಅಷ್ಟೆ ಎಲ್ಲ ಮಾಡ್ಕೊತಿದ ಅಷ್ಟೆಲ್ಲಾ ತಪ್ಪ ಮಾಡ್ತಿದ್ದ ಅವಾಗ ಬೈ ಬುದ್ಧಿ ಹೇಳ್ತಿದ್ವಿ ಹಂಗ್ ಮಾಡ್ಬೇಡ ಹಿಂಗಿರು ಓ ಚೆನ್ನಾಗ್ ಓದೋ ಬ್ರಿಲಿಯಂಟ್ ಸ್ಟೂಡೆಂಟ್ ಮತ್ತೆ ಅವನ್ ಬಗ್ಗೆ ಗೊತ್ತು ಓದ್ಕೋಂಗ್ ಹೆಿಂಗ ಎಂತೆಲ್ಲ ಬುದ್ಧಿ ಇಡ್ತವ ಅವಂಗ ಕೇಳ್ದಾಗೆಲ್ಲ ದುಡ್ಡು ಕೊಡ್ತಿದ್ರಲ್ಲಾ
ಅದ್ ಬಿಡು ಮೊನ್ನೆಂತ ಗ ಅಂದ ಗೊತ್ತ ನಾನ್ ಅವತ್ತ ಕಾಲ್ ಮಾಡ್ದ ಹಂಗ ಅರ್ಷಿತಾ ನೋಡಿದ್ಲು ಅಂತ ನೀನ್ ಅಂದ ಅಲ್ಲ ಅದಕ್ಕೆ ನಾನು ಅಂದೆ ನಾನ್ ಹೇಳ್ದೆ ಅವನಿಗೆ ನೀನ್ನ್ ಕಾಲ್ ಮಾಡ್ಬೇಡ ಯಾರು ನೋಡ್ತಾರೆ ನಂಗ್ ಅಷಿತ ಕೇಳಿದ್ಲು ಅಂತ ಅಂತ ಅಂದೆ ಅದಕ್ ನೀನ್ ಏನ್ ಹೇಳದೆ ಇಲ್ಲ ನಮ್ಮ ಅನ್ನ ತ ಅಂದೆ ನಮ್ಮನ್ನೊಬ್ಬರು ಕಾಣುತ್ತಿದ್ದರ ಅವರು ಅವರು ಅವನಲ್ಲ ಅಂತಂದೆ ಅವನಂತ ಕೇಳ್ಕೊಂಡು ನಾನ ಎಲ್ಲಿ ಅವ್ರ ಇದ್ದಾಗೆಲ್ಲ ಕಾಲ್ ಮಾಡ್ಬೇಡ ನೀನು ಅಂತ ನಂ ಅವ ಏನ್ಂತರೆ ಏನಾಗುತ್ತೆ ಅಂದ ಅವ್ರ್ಗೆ ಇಷ್ಟ ಆಗಲ್ಲ ನ ಬೇರೆ ಹುಗ ಹುಡುಗುರ್ ಜೊತೆಲ್ಲ ಮಾತ್ರದ್ರರ್ಗ ಇಷ್ಟ ಆಲ್ಲ ಅಂದೆ ಅದಕ್ಕೆ ಅವ್ನು ಇಟ್ಕೊಂಡು ನಿನ್ನಲ್ಲಿ ನನ್ನ ಜೊತೆ ಬೇರೆಯವ್ರ ಜೊತೆ ನಾನು ನಂಜೊತೆ ಬೇರೆಯವರು ಜೊತೆ ನೀನ್ ನನ್ನ ಬಗ್ಗೆ ನನ್ ಜೊತೆ ಮಾತಾಡ್ತಿದೀಯಾ ಅಂತ ಬೇರೆಗೆ ಹೇಳೋರು ಹೇಳ್ತಿರೋ ಅಷ್ಟು ಚೀಪ್ ಆಗ್ಬಿಟ್ಟುನಾ ನಾನು ನಿನ್ಗೆ
ಚೀಪ್ ಆಗಿರೋದಲ್ಲ ನಾವು ಅವರಿಂದ ಚೀಪ್ ಆಗಿಲ್ವ ಅವ್ರ ಚಿಪ್ ಆಗಿಲ್ಲ ಆಲ್ರೆಡಿ ನಾ ಚಿಪ್ ಆಗಿದ್ದೀವಿ ಅದಕ್ಕೆ ಇನ್ನು ಆಗದ್ ಬೇಡ ಅಂತ
ಅದಕ್ಕೆ ಅವನು ಅಂದ ನನಗೆ ನಂಗ ಅದಕ್ಕೆ ತುಂಬಾ ಬೇಜಾರಾಯ್ತು ಅಂತ ಅಂದ ಅದಕ್ಕೆ ಅದುಕ್ಕೆ ನಾನ್ ಹೇಳ್ದೆ ನನ್ಗೆ ಇವಾಗಿ ಅನ್ಸ್ಕೊಂಡು ಸಾಕಾಗಿದೆ ಮತ್ತೆ ಮತ್ತೆ ಇನ್ನುೂ ಅನ್ಸ್ಕೋಬೇಕಂತ ನನ್ಗಿಲ್ಲ ಅನ್ಸ್ಕೊಂಡ್ ಅನ್ಸ್ಕೊಂಡ್ ಇವಾಗೆ ಅರ್ಥಸತ್ತ ಹತಿದ್ದೀನಿ ಇನ್ನ ಮಾತಾಡೋ ನಾ ನಿಜ ಸುಸೈಡೆ ಮಾಡ್ಕೋತಿನಿ ನನ್ಗಷ್ಟು ನೋವ ಇದೆ ಹ ನಿನ್ ಮತ್ತೆ ಏನೇನು ಹೇಳ್ಬೇಡ ನಂಗ ಒಂದ್ ನನ್ಗ ಒಬ್ಬ ವಿಷಯ ಗೊತ್ತಾಯ್ತು ಹೆಂಗೆ ಅಂತ ಒಬ್ಬರು ಏನೋ ಒಂದ ರೀಸನ್ಗೋಸ್ಕರ ನಮ್ಮ ಜೊತೆ ಕಾಲ್ ಮಾಡಿ ಚೆನ್ನ್ ಮಾತಾಡೋತರ ನಾಟಕ ಮಾಡ್ತಾರೆ ಅಂತಾನೆ ಅ ಅಂದೆ
ಹ್ಮ್
ಆಮೇಲ ಹಂಗಲ್ಲ ಕಿಪ್ಪಿ ಎಂಗೋ ಅಲ್ಲ ಇಂಗು ಅಲ್ಲ. ಅಂತನೆ ಮತ್ ಹಿಂಗ್ ಅಂತನೆ ನ ನೀನ್ ಈತರ ಎಲ್ಲಾ ತಪ್ ಮಾಡ್ತೀಯಾ ಅಂತ ನಾನ್ ಅನ್ಕೊಂಡೆ ಇರ್ಲಿಲ್ಲ ಅಂತ ಅಂದ. ಅದೆಲ್ಲಾ ಎನ್ ತಪ್ ಅಮ್ಮ ಅವನ್ ಅಂತ್ ಇನ್ನೊಂದ ಕೇಳ್ತಾನೆ ಹೆಂಗ ಇಷ್ಟ ಪಟ್ಟೆ ನೀನ್ ಅವ್ನ್ಗೆ ಅಂತ ಕೇಳ್ದ. ಅದೆಲ್ಲಾ ನಿಂಗ್ ಬೇಡವಾಗಿದ್ದು ನನ್ ಹೆಂಗು ಇಷ್ಟ ಪಟ್ಟೆ ನನ್ಗೆ ಏನಕ್ಕೂ ಇಷ್ಟ ಆದ ನಾನು ಒಪ್ಕೊಂಡು ಇವಾಗ ಏನು ಅಂತ ಅಂದೆ.
ಹು
ಅವಾಗ ಅವ್ನ್ಗೆ ಏನ್ ಗೊತ್ತ ಅವನ್
ಅವನ್ ಜೊತೆನೂ ನಾನ್ ಕೇಳಿ ಅವನ ಜೊತೆನೂ ಫ್ರೆಂಡ್ಶಿಪ್ ಮಾಡಿದ್ನಿ ತಾನೆ. ಹ ಅವ್ನು ಫಸ್ಟ್ ಡ್ರಾಮಾ ಮಾಡ್ಕೊಂಡ್ ಫ್ರೆಂಡ್ ಫ್ರೆಂಡ್ ಅನ್ಕೊಂಡ್ ಆಮೇಲೆ ಏನೇನೋ ಮಾತಾಡ್ದ. ತಾನೆ ಅವ್ನಿಗ್ ಲಾಯಲ್ ಆಗಿ ಇರಕ್ ಆಗಿಲ್ವಾ ಫ್ರೆಂಡ್ಶಿಪ್ ಆಗಿರುವಾಗ.
ಆ ಆ ಅವನ್ ನನ್ಗ ಅನ್ಸತು ಅವಾಗ ನಾನ್ ಹೇಳ್ದೆ ಡೈರೆಕ್ಟ್ ಆಗಿ ನೀನ್ ಪ್ರಪೋಸ್ ಮಾಡ್ದಾಗ ನೀನ್ ಗೊಪ್ಪಿಲ್ಲ ಅಂತ ನೀನ್ ಏನಾದರು ಸ್ವಲ್ಪ ಏನಾದ್ರೂ ಜಲಸ ಅಂತ ಕೇಳ್ದೆ. ನಂಗೆನ್ ಅಂತದ್ ಜಿ ಇಲ್ಲ ನೀನ್ ಅವ್ನ್ ಲವ್ ಮಾಡಿರೋದ್ಕೆ ನನ್ ಏನ್ ಚೀಪ್ ಅಂತ ನಿಲ್ಲ ಲವ್ ಮಾಡ್ದಲ್ಲ ಪರವಾಗಿಲ್ಲ. ನಿನ್ ಇಷ್ಟ ಅಂತ ಅಂದ್ನ. ಹ್ಮ್ ಸರಿ ಹಂಗ ಹಿಂಗ ಏನೇನೋ ಆಗೋಯ್ತು ಅವ್ ನಿಜ್ಜಾ ಕಣೆ ಹೆಂಗ್ ಮಾತಾಡ್ತಿದ್ದ ಗೊತ್ತ ಮೊನ್ನೆ ನನ್ ಹೊಂತಾರ - -
ನಿಜ ನಿಜ ಹೇಳ್ಲ ಅವನ್ ಫ್ರೆಂಡ್ಶಿಪ್ ಕಳ್ಕೋಳಕ್ ನಂಗು ಇಷ್ಟ ಇಲ್ಲ ಬಟ್ ಅವ್ನ್ ಒಂದೊಂದ್ಸಲ ಒನ್- ಒಂದ್ಸಲ ಮಾತಾಡ್ತಾನೆ ಒಂದ್ಸಲ ನಾಟ್ಕ ಆಡ್ತಾನ್ ನಂಗ ಅದ್ ಇಷ್-
ಇವಾಗ ಅವ್ನ್ ಅಡ್ತಿರೋದೇ ನಾಟ್ಕ. ಮತ್ತೇ ಏನಂತಾನೆ ನಿಂಗೆ ತರ್ಡ್ ಮೇಲ್ ನಾನ್ ಬಂದ್ ನಿಂಗೆ ಕೇಳ್ಕೊಂಡೆ ತಾನೆ ಮಾನ ಮರ್ಯಾದಿ ಬಿಟ್ ನಾಚ್ಕೆ ಬಿಟ್ ಕೇಳ್ಕೊಂಡ್ನಲ್ಲೆ ನಿನ್ಗೆ. ನಾನ್ ನಿನ್ ಜೊತೆನೆ ಫಸ್ಟ್ ಫಸ್ಟ್ ಇರೋ ತರಾನೇ ಇರ ಹೌದು ಅವ್ ಕಳ್ಕೊಂಡ ಓಕೆ ಒಪ್ಕೋತೀನಿ. ಹಾ ಕೇಳ್ಕೊಂಡ ಬಂದ ಕೇಳ್ದಾ ನನ್ ನೀನ್ ಫಸ್ಟ್ ಹೆಂಗ್ ಇರ್ತಿ ಹಂಗ ಇರು ನನ್ ಜೊ- - ತೆ ನನ್ ಯಾರ್ ಬೇಕಾರು ಹೆದ್ರಕೋತೀನಿ ಕ್ಲೋಸ್ ಆಗಿರು ಚೆನ್ನಾಗಿರು ಅಂತಅಂದ ಆ ಟೈಮಲ್ ನಮ್ಮ ಆಲ್ರೆಡಿ ಬೇರೆಯವ್ರ ಜೊತೆ. ಕ್ಲೋಸ್ ಆಗಿದ್ದೀವಿ ಕ್ಲೋಸ್ ಆಗಿ ಇ ಇದಾಗಿದ್ದಾನೆ ನಾನಕ್ಕೆ ಇದು ಕ್ಲೋಸ್ ಇಟ್ಟಿದ್ದಾನೆ. ಇಗ್ ಸಡನ್ ಆಗ ಅವ್ನ್ ಜೊತೆ ಹೋಗೋದ್ರೆ ಅವ್ನ್ ಹೆಂಗ್ ಅನ್ಸುತ್ತೆ ಕ ನಾನ್ ನಂಗೆ ಹೇಳ್ದೆ. ನಾನು ನಾನ್ ಒಬ್ಬನ್ ಜೊತೆ ಈ ರಿಲೇಷನ್ಶಿಪ್ ಅಲ್ಲಿ ಇದ್ಮೇಲೆ ನಿನ್ ಜೊತೆ ಮಾ ನಿನ್ ಜೊತೆ. ಬಂದ್ ಇವಾಗ್ ನನ್ ಮಾತಾಡಿದ್ರೆ ಅವನ್ ಎನ್ ಅನ್ಕೋಬಾರ್ದು ನಾ ಲಾಯಲ್ ಆಗಿ ನಾನಬ್ ಅವನೇನ್ ಬಿಡು ಅವ್ನೆನೊ ಲಾಯಲ್ ಆಗಿ. ನನ್ ಗೊತ್ತಿಲ್ಲ ಅದು ನಾನ ಒಬ್ಬ ಲಾಯಲ್ ಆಗಿದ್ರ ಲಾಯಲ್ ಆಗೇ ಇರ್ತನಿ ನಾನು ಅಂತ ಅಂದೆ. ಅಮೇಲ್ ಅವ್ನು ಆಮೇಲ್ ಅಂದ. ಆಮೇಲೆ ಏನೇನು ಫೋನ್ ನೀನು ನಾನ್ ಹಿಂಗೆ ಅದೆ. ನನ್ಗೆ ಎಲ್ಲಾರು ನು ಎಷ್ಟು ನನ್ ಯಾರ ನನ್ನೂರು ಅಂತ ಹಚ್ಕೊಳ್ತೀನಿ ಅವನ್ಗೆ ಎಲ್ಲರಿಗೂ ಹೆಲ್ಪ್ ಮಾಡ್ತೀನಿ ಎಲ್ಲಾರ್ಗ ಕ್ಲೋಸ್ ಆಗಿ ಹೋಳ್ತೀನಿ ಬಟ್ ನಂಗೆ ಎಲ್ಲರೂ ಮೋಸ ಮಾಡ್ತಾರೆ ಅಂತ ಅಂದ್ರೆ ಎಕ್ಸಾಂಪಲ್ ನೀನು ಸಹಾ ಅಂತ ಅಂದೆ.
ಹ್ಮ್
ಆಮೇಲೆ ಅಂದಾಗ ಅವನು ಹಾ ಹೌದು ಬಿಡು ನನ್ಗೂ ಕ್ಲೋಸ್ ಇದಾಗ ಎಲ್ತ್ ಮಾಡಿದ್ದೆ ಮಾಡಿಲ್ಲಾ ಅಂತ ಅಲ್ಲ ಅಂತ ಅಂದೆ. ಆವಾಗ್ ಅಂದ ಅವ್ನು. ಆಕ್ಚುಲಿ ನೀನ್ ತರ ಬೇರೆ ಹುಡ್ಗಿ ಏನಾದ್ರು ನೋಡ್ಕೊಂಡ್ರೆ ಯಾರು ಬಿಟ್ಟು ಹೋಗ್ತಿರ್ಲಲ್ಲ ಬಿಡು ಅಂತ ಅಂದ. ಅಂದ್ರೆ ನಾನ್ ಕೇರ್ ಮಾಡೋತರ ಬೇರೆಯ್ರ ಹುಡ್ಗರ್ರಿಗೆ ನಾನು ನಾದ್ರು ಕೇರ್ ಮಾಡಿದ್ರೆ ಅವ್ರು ನನ್ ಮೋಸ ಮಾಡತಿರ್ಲಿಲ್ಲಂತೆ.
ಅಂದ್ರೆ ಅರ್ಥ ಆಗಿಲ್ಲ ನನ್ಗೆ
ಈಗ ನಾನ್ ಇವಾಗ ಇನ್ಕೊ ಈಗ ನಾನ್ ಇವಾಗ ಯಾರ್ಗೆ ಅವ್ನಾಗೆ ಅನ್ಕೊಳ್ಕಿದ ಅನ್ಕೋಳ್ಬೇಕಾಗ ನಾನ್ ಅವ ಕೇರ್ ಮಾಡೋದು ದುಡ್ಡು ಹಾಕೋದು ಅವ್ನ್ಗೆ ಕೇಳಿದೆಲ್ಲ ಕೊಡ್ಸೋದು. ಮಾಡ್ತಿದ್ಲ ಅವನ್ಗೆ ಗಿಫ್ಟ್ ಆಡು ಮೂಳು ಎನ್ ತಂದ ಕೊಡ್ತಿರ್ಲಿಲ್ಲಾ. ಇಲ್ಲ ಇಲ್ಲ ನಿನ್ಗೆಲ್ಲ ಎಲ್ಲರ್ಗು ಹಕೀನ ದುಡ್ ನಿನ್ಗು ಅಲ್ಲಿ ಕಿತ್ಕೊತ್ತಿನಿ ನಿನ್ಗು ಹಾಕಿದಿನಿ ಎಲ್ಲರಿಗು ನನ್ನ ಒಂದೇ ತರ ನೋಡಿರೋದು ಅಂತ ಅಂದೆ. ಅವಾಗೆಂದ ನೀನ್ ಆತರ ಏನಾದ್ರು ಬೇರೆ ಹುಡ್ಗುರ್ ಜೊತೆೇಗಿದ್ರೆ ನಿನ್ನ ಚನ್ನ್ ನೋಡ್ಕೋು ನೀನ್ ಬಿಟ್ಟ ಹೋಗ್ತಿರ್ಲಿಲ್ಲ ಅ
ಹಾ
ಯಾಕೆ ಎಕ್ಸಾಂಪಲ್ ಯಾಕೆ ಯಾಕ ಹಂಗಗೆ ಹೇಳ್ತಿದ್ಯಾ ಅಂತ ಅಂತಂದೆ ಅದಿಕ್ಕೆ ಆಂದ್ ಆಮೇಲೆ ಅಂದೆ ನೀನ್ ಮತ್ತ ಚೆನ್ನಾಗಿದ್ರೆ ನಾನು ಹಂಗ ಮಾಡ್ತಿರ್ಲಿಲ್ಲ ಅಂತ ಅಂದ ನನ್ ಗೊತ್ತ ಾ ನನ್ ಗೊತ್ತು ನಿನ್ಗೆ ಎಷ್ಟು ಜನ ರೆಲ್ಲ ಗೊತ್ತು ನೀನ್ ಹೆಂಗ್ ಬಿಟ್ಟೋದೆ ಬೇರೆನ ನೀನು ಮೋಸ ಮಾಡಿನೇ ಬಿಟ್ಟೋಗ ಇ ಅವ್ರೇನೋ ಮಸ ಮಾಡಬ ಬಿಟ್ಟು ನೀನ್ ನನ್ನ ಜೊತೆೇೂ ಚೆನ್ನಾಗಿರ್ತಿ ಅಂತ ಏನ್ ಗ್ಯಾರಂಟಿ ಅಂತ ಅ ನಂದೆ
ಹಂೇ ನೀನು
ಹ ಹೆ ಹಾ ಇವ್ರ ಜೊತೆ ಅಮೃತ ಜೊತೆ ನ ಹ್ ಬಿು ಅಷ್ಟೆ ಇವಾಗ ಯಾರನುಮ್ಮ
ಯಾಕಮಂದೆ ಸುಮ್ಮ್ನೆಾರರು ಏನ ಮಾತಾಡಕೋಗ್ಬೇಡ ಒಂದ್ ಲೈಫ್ ಏನಾದ್ರು ಮಾಡ್ಕೊಂಡ್ಲಿ ನಮ್ಗೆ ಯಾಕ
ಹಾ ನ ಹ ನನ್ ಲೈಫ್ ಬಗ್ ಮಾತಡ್ತಿದ್ದ ನನ್ ಡರೆಕ್ ಡರೆಕ್ ಆ ನಾನು ಮಾತಾಡೇ ಹದು ಅದಕ್ಕೆ ಅವನು ಆಮೇಲೆ ಸರಿ ಬಿಡು ಇನ್ ಮೇಲೆ ಇನ್ನುನು ಮಾತಾಡ್ಬೇಡ ನಾನು ಮಾತಾಡಲ್ಲ
ನನಗಂತ ಹೇಳು ಕಾಲ್ ನಾನ ಕಾಲ್ ಮಾಡಿದಾಗ್ೂ ನಾನು ರಿಸೀವ್ ಮಾಡಿಲ್ಲ
ಹ ಅದ್ನು ಅಂದ ನಿನ್ ಕ
ನಾನನ್ ಅವತ್ ತನ್ ನಾನ್ ಅವತ್ತು ಕಾಲ್ ಮಾಡೋಣ ಅಂತ ಇದ್ದ ತಿರ್ಗಾ ನನಗೆ ಓದೋ ಎಕ್ಸಾಮ್ ಮಾಡೇ ದಿನ ಓದೋ ಟೆನ್ನ ನಾನು ಇದ್ದೀನಿ ಮತ್ತೆ ಆಕಿಲ್ಲ ಕಾಲ್ ಮಾಡ್ಬೇಕು ಅಂತಾನ ಮರ್ತೋಯ್ತು ಸುಮಮ್ಮನೆ ಅಂದ್ಬಿಟ್ಟೆ
ಹ ನಂದ ತೀರ್ಥಳಿಗ ನಾನ್ ಕಾಲ್ ಮಾಡ್ದೆ ಕಾಲ್ ಚಿಕ್ ಮಾಡಲ್ಲ ಅಷ್ಟು ನಾನನ್ ಬೇಜಾರಾಗಗ್ಬಿಟ್ಟನ ಅವ್ಗ್ ಹೇಳು ನ ಇನ್ ಮೇಲೆ ಮಾತಾಡಲ್ಲ ಅಂತ ಅಂದ ನೀನ ಹೇಳು ಹೋಗಿ ಅಂತ ಅಂದೆ ಅದಕ್ಕೆ ಅವನಕ್ಕೋ ನಾನೇನ್ ಹೇಳ ಲ್ಲ ನೀನೇ ಇಟ್ಬಿಡು ಅವಳ್ಗೆ ನಿನ್ ಮೇಲೆ ನಿಮ್ ಕಾಲ್ ಮಾಡ್ರರು ಸತ್ರು ಪಿಕ್ ಮಾಡಲ್ಲ ನಾನು ಅ ಅ ಹ್ಮ ಸರಿ ಆಯ್ತು ಬ್ಲಾಕ್ ಮಾಡು ಅಂದ ನೀನೇ ಮಾಡು
ಸಿಚುವೇಷನ್ ಹಂಗೆ ಇದೆ ಮತ್ತು ಸ್ಸವಲ್ಪ ಬೇಡ
ಹಾ ಹ್ಮ
ಬ್ಲಕ್ ಮಾಡಿದ್ನಂತ
ನಾನ್ ಮಾಡು ನೀನೇ ಮಾಡು ಅಂತ ಅಂದೆ
ಹ್ಮ್
ಆಮೇಲೆ ನಾನನ್ ಇಟ್ಕೊಂಡು ನಾನ್ ಮಾಡನ್ ನೀನನೆ ಮಾಡುವ ಇ ಅವಲ್ಲ ಆನಂದಿ ಈ ಇಷ್ಟ್ ಚಂದದಲ್ಲಿ ನನ್ಗೆ ಇಷ್ಟ್ವರೆಗೂ ಯಾರ ಬಲಕ್ ಮಾಡಿಲ್ಲ ಒಂದ್ ಹುಡುಗ ಬಲಾಕ್ ಮಾಡ್ದೆ ನೀನೇ ಮಾಡೋದು ಮಾಡ್ತ ಮಾಡ್ಬಿಡುುವ ಅಂತ ಅಂದೆ ಫಸ್ಟ್ ಒಂದ್ ಹುಡ್ಾ ಬ್ಲಾಕ್ ಲಿಸ್ ಒಂದ್ ಹುಡ್ಕ ನನ್ನ ಬಲಾಕ್ ಮಾಡ್ರ ನೀನ ಹಾಕ್ತ ಬ್ಲಾಕ್ ಮಾಡುವ ಅಂತಂದೆ ಅವ್ ಬ್ಲಾಕ್ ಮಾಡಿ ಬೆಳಿಗ್ಗೆವರೆಗೂ ಬ್ಲಾಕ್ ಮಾಡಿರ್ಲಿಲ್ಲ ಅಂದೆ ನಾನೇ ಬ್ಲಾಕ್ ಮಾಡ ಡಿಬಿ ಸ್ಟೇಟಸ್ ಪಡ್ತಲ ಆ ಆಮೇಲೆ ನಾನ್ ಬ್ಲಾಕ್ ಮಾಡಕ್್ದೆ
ಹಾ
ಹ ಸತ್ತ ಅಷ್ಟು
ಮತ್ತೆ ಆದ್ರ ಇದೇ ಅಲ್ಲ ನಮ್ ಫ್ರೆಂಡ್ಶಿಪ್ ಎಷ್ಟು ಚೆನ್ನಾಗಿತ್ತು ಅವಾಗ
ಹಾ ಚೆನ್ನಾಗಿತ್ತು ಆಕ್ಚುಲಿ ಅವ್ನೇ ಕಡೆ ಹಾಡ್ ಮಾಡ್ಕೊಂಡಿದ್ದು ನ ಅವೆಲ್ಲಾ
ಈಗ ಬೇರೆಯವ್ರೇಏನೋ ಅಂದ್ರ ಅ ಇಷ್ಟ ನ ಅದು
ಇನ್ನೊ ನೀನ್ ಯೋಚನೆ ಮಾಡ ಅವ್ ನಮ್ಮೊತೆ ಚೆನ್ನಾಗಿದ್ರ ನ ಬೇರವ್ರಗ ಜೊತೆ ಮಾತಡ್ತಾನು ಇರ್ಲಿಲ್ಲ ಇಷ್ಟೆಲ್ಲಾ ಹಾಕಾನೂ ಇರ್ಲಿಲ್ಲ
ಅವ್ರು ಬೇರೆಯವ್ರು ಬಂದು ಅವ್ ಹಂಗೆ ಹಿಂಗೆ ಅವನ್ ಹೆಂಗಂತ ನಮಗ್ ಗೊತ್ತಿದ್ದು ತಾನೆ ಅವ ಹಂಗೆ ಒ ಒಂದ್ಸಲ ತರ ಆಡ್ತಾನನೆ
ಹಾ
ನ ನಾ ಅವ್ ತಪ್ಪ ಮಾಡ್ದಾಗೆಲ್ಲ ಎಷ್ಟಸಲ್ಲ ಬುದ್ಧಿ ಹೊಡಿದೀವಿ ನಾವು.
ಹ್ಮ್.
ಹ್ಮ್ ಮದ.
ಪಿಜ್ಜಾ ಯಾ. ಚಿಲಿ ನಾವು ಅವ್ ನಮ್ಮ ಜೊ ಕ್ೋಸ್ ಆಗಿ ಅಸ್ರ ನ್ ಎಲ್ಲ ಕ ಚಿಮಯ ಅವ ಜೊತೆ ಎ ಕ್ಯಾಂಟನ್ ಹಳ್ಕೂತವಿ. ದಾ ಅವ್ರಿಗೆ ಅವ್ ಸ್ಟೇಟಸ್ ಇರ್ಲಿಲ್ಲ ನಮ್ ಜೊತೆ ಕುೂತ್ಕೊಳಕ್ಕೆ ಅವನ್ ಸ್ಟೇಟಸ್ ಬೇಕಿತ್ತು ಅವಾಗ.
ಹ ನಾ.
ಹಂಗಲ್ಲ ಬಟ್ ಅವ್ನ್ ಅಂತಿದ್ದ ನಾನ್ ನೋಡ್ತೀನಿ ತುಂಬಾ ಸ್ಟೇಟಸ್ ನೋಡ್ತೀನಿ ಅಂತಿದ್ದಪ್ಪ. ಬಟ್ ಅವ್ರ ಜೊತೆ ಎಲ್ಲ ಹೋಗ ಕುೂತ್ಕೋತಿದ್ದ ತಾನೇ ನ ಅವಾಗ ಅವ್ನಿಗೆ.
ಸ್ಟೇಟಸ್ ನೋಡ್ತೀನಿ ಅವಾಗ ಯಾವಾಗಂದಿದ್ದ ಇದನ್ನ.
ಹ್ಮ.
ಯಾವಾಗಂದ ಇದ ಇದನ್ನ.
ನಾನ್ ಸ್ವಲ್ಪ ಪ್ರೆಸ್ಟೀಜ್ ಇಂಪಾರ್ಟೆಂಟ್ ನನ್ಗೆ ಅಂತ ಅ ತುಂಬಾ ಸರಿ ಅಂದಿದ್ದ ಆಯ್ತಾ. ಅಂತಿದವನ ಅ ನಮ ನಮಗೆ ಅಂತಿರ್ಲಿಲ್ಲ ಅವನು.
ಮತ್ತೆ.
ಬಟ್ ಬೇರೆಯವ್ರಿಗೆಲ್ಲ ಸೇರ್ಕೊಂಡು ಅಂತ್ದ ಪ್ರೆಸ್ಟೀಜ್ ಇಂಪಾರ್ಟೆಂಟು ನನಗೆ ಅಂತ.
ಹಾ.
ಹ್ಮ್. ಅದಕ್ಕೆ ನಾನ್ ಇಟ್ಕೊಂಡು.
ಹಾ.
ಇದೀವಿಿ ಅದಕ್ಕೆ ನಾನು ಆ ನಂಗ ಅನ್ಕೊಂಡಿದ್ದೀನಿ. ಅವ್ರ ಜೊತೆಲ್ಲ ಅವರುಲ್ಲಲ್ಲಿಚ್ ಪಾಿ ಎಲ್ಲ ಅವ್ರ ಜೊತೆ ಕುತ್ಕೊತಿದ್ದು ನಮ್ಮ ಜೊತೆ ಎಲ್ಲ ಕುತ್ಕೊಂಡು ಅಷ್ಟು.
ಹಾ ಹಂಗಣ್ಣ.
ಅಂದಿಲ್ಲ ಹ ಅಂದಿದ್ದ ತುಂಬಾ ಸರಿ. ನಂ ಅಂದಿದೆ ನಂ ಕೂಡ ಸ್ಟಿಜ್ ಇಂಪಾರ್ಟೆಂಟು ರೆಸ್ಪೆಕ್. ಇಂಪೋರ್ಟೆಂಟ್.
ಪ್ರೆನ್ಸಿಪಲ್ ಪ್ರೆಸ್ಟೇಜ್ ಎಲ್ಲ ಯರುತ್ತಾ.
ಹ್ಮ್ ಹ್ಮ್ ಅದಕ್ಕೆ ತಾನೇ ಒಂದಿನ ನಾನ ಯಾವತ್ತು.
ಫ್ರೆಂಡ್ಶಿಪ್ ಮಾಡೋಕ್ಕೆ ರೆಸ್ಪೆಕ್ಟ್ ಇರಬೇಕು ಟ್ರಸ್ಟ್ ಇರ್ಬೇಕು.
ಹ್ಮ್.
ಪ್ಯೋರ್ ಮನ್ಸ ಇರ್ಬೇಕು ಅವನ್ ಎಂತಾನೇ ಅಲ್ಲಿರ್ಲಿ ಎಷ್ಟು. ಕೇರ್ ಇಚಿಲಿ ಎಂತ ಇಲ್ಲಿ ಪ್ರಸ್ಟ್ ಯಾರು ನೋಡಲ್ಲ ಅಂತ. ಫ್ರೆಂಡ್ಶಿಪ್ ಮಾಡಕ್ಕೆ. ಹಂಗ ಹಂಗ ಅವನ್ ದುಡ್ಡಸ್ಟಿಕ್ಸ್ ನೋಡಕ್ ಹೋದ್ರ. ನಾವವು ಕ್ಯಾರೆಕ್ಟರ್ ಫ್ರೆಂಡ್ಶಿಪ್ ನೋಡ್ಬಹುದು ಪ್ರೆಸ್ಟೀಜ್ ನೋಡ್ಬೋುದು.
ಹ್ಮ್.
ಅವ್ ನೀೇರನ ಮಾಡ್ಕೊಂಡು ಎಲ್ಲದೂ ಗೊತ್ತಿತ್ತು ಆದ್ರೂ ಅವ್ರಿಗೆ ತಪ್ಪು ಹಂಗ್ ಮಾಡ್ಬಿಡಿ ಅಂತ. ಹೇಳ್ತಿದವಲ್ಲಾ.
ಹ್ಮ.
ಆ ಬೇರೆಯರೆಲ್ಲ ಹೋಗ್ಬೇಡ ಫ್ರಿಜ್ ಮಾಡಬೇಡಿ.
ಆಮಲ್ಲ ಅಂತ ಕಾನೆ. ನಾನ ಅಂದ ತರ್ಡ್ ಅವ್ ಅಂದ ತರ್ಡ್ಸೇ ಬ ಅವ್ ನಿಜ ಅ ನನ್ ಕ್ಯಾಂಟ ಜತೆ ಕ್ಯಾಂಟಿನಲ್ಲಿ. ಕೊಬ್ಬಾ ನನ್ನ ಜೊತೆ ಮಾತಾಡುವ ಅಂದ ಅವಾಗ ಅಂದ ನಾನು ಹೋಗ್ಬಿಟ್ಟು ಮಾತಾ. ಕೆಂಗೆ ಆಗತ್ ಕಲೆ ಹ್ಮ್ ಫಸ್ಟ್ ಇಯರ್ ಫಸ್ಟ್ ಇಯರಿಂದಾನ ಹೆಂಗಿದ್ವಿ ಹಂಗಗೆ ಇದಿದ್ರೆ ಇಷ್ಟೆಲ್ಲಾ ಆಗ್ತಾನು ಇರ್ಲಿಲ್ಲ.
ಹಾ.
ಎಂತದ್ದು ಆಗ್ತಿರ್ಡ ಚೆನ್ನಾಗ ಇರ್ತಿತ್ತು ಎಲ್ಲ.
್ರಶಿಪ್ ನ ಫ್ರೆಂಡ್ಶಿಪ್ಗ್ ನೋಡಿ ಫ್ರೆಂಡ್ಿಪ್ ಚನ್ನಾಗಿ ಉಳ್ಸ್ಕೊಂಡಿದ್ರೆ ಎಲ್ಲರ ಚನ್ನಾಗಿ ಇರತ್ತೆ.
ಸರಿತವಾ.
ಹಾ ಸರಿ ಇ